ಹಲೋ.
ಹಲೋಊ ಆಯ್ತು ಮ್ಮ್ ಅಕ್ಕ ನಿಮ್ದಾಆಯ್ತಾ.
ಹ್ಮ್ ನಂದಾಯ್ತು. ಹಣಮ್
ಹೇಳಕ್ಕ ನಾಳೆ ಮೀಟಿಂಗ್ ಐತಕ್ಕ ಹೋಗ್ಬೇಕ ನೋ ಸ್ನೇಹ ಸಂಸ್ಥೆಯರು ಲಿಂಗತ್ವ ದೌರ್ಜನ್ಯದ ಅಂತೇಳಿ ಮೀಟಿಂಗ್ ಮಾಡಕತ್ತಾರ ನಾವ್ ಸಂ ಸೊಸೈ ಸಂಘದವರ್ನ ಮೂವತ್ ಮಂದ ಕುಂದರ್ಸ್ರಂತ ಕೇಳರ ಮೂವತ್ ಮಂದಿನ್ ಕುಂದರ್ಸ್ಬೇಕು
ಹೌದ ನಾಳ ನಾವ ಒಂದ ಬೇರೆ ಪರಗ್ಗಂಬಿಟ್ಕೊಂಡ ಇದವಮ್ಮ ಬರ್ತೀನಂತ ಕೇಳೋಣ ಅಂತನಿ ದ್ರಾಮ್ ಗುಡಿ ಹತ್ರ ಇದ. ಎ ನಾಶ್ಟಾ
ಹ್ಮ ಸಾಯಂಕಾಲ ಅಲ್ರಿ ನಾವ್ ಮುಂಜೆಾನೆತ ಮಿಟ್ಟ ಹಿಂಗಗೆ ಮುಷನ್್ ಬರ್ತತ ಇದ್ರ ಹಾ.
ಆಯ್ತಾ